ಹಲೋ
ಪಿ ಆರಾಮ
ಹಲೋ
ಹಲೋ
ಹ ಹಾ ಅರ್ಕ ನೀವ್ ಬರಾಮದರ
ಹಾ ಆರಾಮದಿನ ತಿಂಡಿ
ತಿಂಡಿ ಆಯ್ತಕ್ಕ ನಿಮ ತಿಂಡಿ
ಹಾ ತಿಂಡಿ ಆಯ್ತು ನೋಡಿ ಏನ್ ತಿಂಡಿ
ನಾವು ಚೋರ್ ಮರತನ್ಿಿ ಇವಾಗ
ಹಾ ಬೆಳ ಬೆಳಗಿನ ಮಂಡಕ್ಕಿ
ಹಾ
ನಮ್ದು ಇಡ್ಲಿ ಚಟ್ನಿ ಸಾಂಬಾರ್ ಆಗಿತ್ತು
ಹೌದಾ ಹಾ ಹಾ
ಮತ್ತೆ ಮನೇಲೆಲ್ಲಾ ಆರಾಮ್ದಾರ
ಹಾ ಕ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಹ್ದಿದ್ದಾರೆ
ಹಾ ಚೆನ್ನಾಗಿದ್ದಾರೆ ನಿಮ್ಮನೇಲಿ ಎಷ್ಟ ಜನ ಇರೋದು್ ನೀವು
ನಮ್ದು ಜಾಯಿಂಟ್ ಫ್ಯಾಮಿಲಿ ಇ ತಕ್ಕ ಇವಾಗ ಡಿವೈಡ್ ಆಗಿದೆ ತುಂಬ ಬ್ಯಾಡ ಆಗಿದೆ
ಹಾ
ಇವಾಗಂತ ಹಾ ಡಿವೈಡ್ ಆಗಿದೆ ಇವಾಗ ಒಂದು ಟೂ ಇಯರ್ಸ್ ಆಯ್ತು ಡಿವೈಡ್
ಹಾ ಎಷ್ಟ್ ಜನ ಇದ್ರಿ ಮೊದ್ಲಿಗೆ
ಅಗ ನಮ್ ಫ್ಯಾಮಿಲಿ ನಮ್ ದೊಡ್ಡಪ್ಪರ ಫ್ಯಾಮಿಲಿ ಅಂದಬಿಟ್ಟು ಒಂದು ಟೂ ಟೂ ಥ್ರೀ ಫ್ಯಾಮಿಲೀಸ್ ಇತ್ತು ಫ್ಯಾಮ
ಹಾ
ನಾವ್ ಫೈವ್ ಮೆಂಬರ್ಸ್ ಇದ
ಹಾ
ನಿಮ್ದ ಜಾಯನ್ ಸಮ
ಈಗ ಯ ನಮ್ದು ಅಜ್ಜ ಅಜ್ಜಿ ಆ ನಮ್ಮತ್ತೆ ನಾವ ಒಂದ ಇಯರ್ ಇಡ್ ಕೊಂಡಿದ್ವಿ ಆಮೇಲೆ ಡಿವೈಡ್ ಆದ್ ಈಗ ಇಲ್ಲಿ ಮೊದಲಿನ ತರಾ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ ಪ
ಹೌದು ಯಾರು ಅಂತ ಸಣಗಿ ಇರಲ್ಲ ಅವ್ರವ್ರ ಮದನೆ
ಎಲ್ಲ ತರಕಾರಿ ಸರಿ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಇದ್ರನು ಸಾಲ್ವ್ ಮಾಡ್ಬಿಡಾರ ಈಗ ಆತರ ಇದನ್ನೇ ಮಾಡಕ್ ಆಗಲ್ಲ
ಮುಂಚನ್ ತರ ಇರ್ಲಕ್ಕ ಯಾರು ಸಮಾಜದಿಂದ ಇರಲ್ಲ ಸಮಾಜದಿಂದ ಮಾತ್ರ
ಹಾ ಹಪಿ
ಮುಂಚೆ ತರ ಯಾರ ಈ ಸಮಾಜದಿಂದ ಇದ್ರಲ್ಲಕ್ಕ ಅಂದೆ
ಹಾ ಮುಂಚೆ ತರ ಯಾರ್ದು ಇರೋದು ಈಗೆಲ್ಲಾ ಪ್ರೈವೇಟ್ ಆಗಿ ಇರಕ್ ಇಷ್ಟ ಪಡ್ತಾರೆ
ಹಾ
ಯಾರು ತಂದೆ ತಾಯಿಗ ಸಹತಾ ಇಟ್ಕೊಳಕ್ ಇಷ್ಟ ಪಡಲ್ಲ ಇವಾಗ ಹತರಬ ಮೊದ್ಲೆಲ್ಲ ಎಷ್ಟು ಚೆನ್ನಾಗಿ ಕೂಡಿರೋದು ಹಾ ಹಬ್ಬಗಳೊಗೆ ಎಲ್ಲ ಕ ಕರೆಯೋದು ಮಾಡೋದು ಎಲ್ರೂ ಜೊತೆಗೆ ಇದ್ ಮಾಡೋದೆಲ್ಲ ಇವಾಗೆಲ್ಲಾ ಹಬ್ಬಗಳ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನೋ ರೀತಿ ಮಾಡೋದಾಗ್ಬಿಡತ್ತೆ ಫ್ಯಾಮಿಲಿಯ ಅವರೆಲ್ಲ ಈಗಾದ ದು ದುಡ್ಡು ದುಡ್ಮೇನೆ ದೊಡದಾಗಬಿಟ್ಟಿದೆ ಇವಾಗ
ಹಾ ಹೌದಕ್ಕ
ಯಾರು ಫ್ಯಾಮಿಲಿಗೆ ಕುಟುಂಬಗಳಿಗೆ ಟೈಮೇ ಕೊಡ್ತಾ ಇಲ್ಲ ಮೊದ್ಲಿನ ತರೆಯಲ್ಲಿ ಕ್ಯಾಬ್ೊ ಕೂಟರ್ನ್ ಮಾಡಲ್ಲ ಹಾ ರೆಸ್ಪೆಕ್ಟ್ ಇಂತ ಒಂದು ಇದು ಏನು ಹೊಂದಾಣಿಕೆ ಇಲ್ಲ
ನನ್ ಕೆ ಡಿವೈಡ್ ಆಗ್ತಿರ್ಿಲ್ಲ ಮೇನ್ ಅದೇ ಇಲ್ವಲ್ಲ ಪೇಶನ್ಸ್ ಮತ್ತೆ ಹೊಂದಾಣಿಕೆ ಎರಡುೂ ಬೇಕಲ್ಲ ಹಾಮದ
ಅವತ್ ಒಂದ ಫ್ಯಾಮಿಲಿ ನಡೆಸ್ತಿೀವಂತ ಒ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು್ ಬಾಳ ಇಂಪಾರ್ಟೆಂಟ್
ಹೌದು
ಇಷ್ಟು ನಮ್ಮ ಎಲ್ಲ ಸರಿ ತರು ಅವ್ರಗ್ ಗೊತ್ತಿರ್ಬೇಕು ಅವ್ರ ಎಲ್ಲದನ್ನ ನಾವ್ ತಿಳ್ಕೋು ು ಅದನ್ನ ಅರ್ಥ ಮಾಡ್ಕೊಂಡು ಹೇಳಿದಕ್ಕೆತ ಮಾಾದಾ ಪ್ರತಿವಾದ ಪ ಬರ್ತವೆ ಬಟ್ ಎಲ್ಲಾದನ್ನು ವಿರೋಧನೆ ಮಾಡಕ್ ಆಗಲ್ಲ ಎಲ್ಲಾನು ಹೊಂದ್ಕೊಂಡೋಗ ಜಾಣ್ ತನ ಇರ್ಬೇಕು ಇವಾಗ
ಹ್ಮ್ ಇವಾಗಲ್ಲಸು ಜಾಣ್ತಾನಂತ ಆಯ್ತಕ ರೆಸ್ಪೆಕ್ಟ್ ಇಲ್ಲ ಕುಟುಂಬ ೆ ಫಷನ್ಸ್ ಇಲ್ಲ ಮೇನು ಅದಿದ್ರೆ ಹೊಂದಾಣಿಕೆ ಅಂತೂ ಇಲ್ವ
ಅದೇ ಅದೇ ಕೇಳಿಸಕೋಣ ಪೇಶನ್ಸ್ ಇರಲ್ಲ ಲ್ಲ ಇವಾಗ
ಅವರ ಅವ್ರ ಅಷ್ಟೇ ಪರಿ ಯೋಚನೆ ಮಾಡಿದ್ದವಿಳರ
ಹಾ ಹೇಳದನ್ನು ಕೇಳಿಸಕೊಳಲ್ಲ
ಕೆಳಂಗಿಲ್ಲ ಹೇಳ ಹಾ ಹಾ
ಈಗ ಅವವಾಗಿನ್ನೇಏನಾದ್ರು ಹೇಳ್ಕ್ೋದ್ರೆ ನಮ್ಮ ನಮ್ಮ ಇದ್ರಲ್ಲಿ ಹೆಂಗಿತ್ತು ಹಂಗಗೆ ಹೆಂಗಗೆ ಅಂತ ಹೇಳಕ್ ಹೋದ್ರೆ ನಿಮ್ ನಿಮಿಗ ಆಯ್ತು ನಮ್ ನಮಿಗ ಆಯ್ತು ಸಡನ್ ಆಗಿ ಮತ್ ಬಂದೇ ಬಿಡುತ್ತದು
ಹಾ ಅದೇ ಹಗೆ ಮಾತಾಡ್ತಾರೆ ಕಳ್ ೋದಿಲ್ಲ ನಿಮ್ಮ ಕಾಲದಲ್ಲಿ ಹೆಂಗಿತ್ತು ನಮ್ಮ್ ಕಾಲದಲ್ಲಿ ಹೆಂಗಿದೆ ನಾವ್ ಹಂಗೆ ಇ ಕಣ ಅಂತಾರ ನಿಮ್ ಕಲ್ದಲ್ಲಿ ಹೇಗಿತ್ತು ನೀವ್ ಹಂಗಿದ್ರಿ ನಮ ಕಲ್ದಲ್ಲಿ
ಹ ಈಗ ಮಕ್ಳಿಿಗೆ ಏನಾಗಿದೆ ಅಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡು ಅವಾಗ ದೊಡ್ಡವರ ಇದ್ದರು ಒಂದ ಬೇಸ್ೆಟ್ ಹಾಕೊಂಡಿದಕ್ಕೆ ೆ ನಾವು ಹೆಂಗೆ ಹೊಂದ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊಂಡಿದ್ದೇವಿ ಈಗ ಅದೇ ನಮ್ಮ ಮಕ್ಳಿಗೆ ನಾವು ಅದೇ ಬೇಸ್ಮೆಂಟ್ ಹಾಕೊಟ್ರೆ ಅದೇ ಒಂದು ತಲಲಿ ಉಳಿಯುತ್ತೆ ಈ ಚಿಕ್ಕೋರಿದ್ದಾಗಿ ನಾನೇ ಸಪ್ರೇಟ್ ಕರ್ಕೊಂಡ್ ಹೋಗ್ಬಿಡದು ಅಲ್ಲಿ ಅಂತಂದು ಯಾರನು ಯರ್ಚನೆ ಮಾಡಿಸ್ತಿದಂಗಿದ್ರೆ ಅವ್ರಿಗೆ ಒ ಕೋದ ಹೊಂದ್ಕೊಳಕು ಕಷ್ಟ ಆಮೇಲೆ ಫ್ಯಾಮಿಲಿ ಅಂತ ಏನುಂತ ಗೊತ್ತಿರಲ್ಲ ಕೆಲವರು ಅಂತ ಔಟ್ ಆಫ್ ಕಂಟ್ರಿ ಹೋಗ್ತ ತ ಹೊರಗಡೆ ಅವ್ರಗಂತ ಫ್ಯಾಮಿಲಿ ಹೊರ ಕಡೆ ನೋವರ್ರಲ್ಲ ಅ ಏನು ಫ್ಯಾಮಿಲಿ ಅಂದ್ರೆ ಏನು ಹಬ್ಬಗಳು ್ರ ನಮ್ಮ ಆಚಾರ ವಿಚಾರಗಳಂದ್ರೆ ನವು ಬೇಗ ಗೊತ್ತ ತ್ತ ಆಗಲ್ಲ
ಈ ಅವ್ರರ್ಗಂತೂ ಏನು ಗೊತ್ತೇ ಇರೋದಿಲ್ಲಕ್ಕ ಸಿಟಿ ತ ಇದ್ದೋರ್ಗಂತೂ
ಹಾ ಯಾಕಂದ್ರೆ ಹೊರಗೆ ಹೋಗ ಹೊರಗಡೆ ಹೋಗಿರ್ತಾರಲ್ಲಾ ಅರಿ ಜಾಸ್ತಿ ಅಷ್ಟು ಆಗಲ್ಲ
ಅವವಾಗಿನ ಮಟ್ಟಕ್ಕೆ ಹಳ್ಳಿ ಆದ್ರೂ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ವು ಈಗ ಅದುೂ ಇಲ್ಲ
ಹಾ ಅಯ್ಯೋ ಹಳ್ಳಿ ಕಡೆನೂ ಬಹಳ ಜಾಯಿಂಟ್ ಫ್ಯಾಮಿಲಿ ಇರ್ತಿಿದ್ವುವಿ ಇವಾಗ ಇವಾಗ ಗೆಲ್ಲ ಬಾಳ ಆ ಕಡೆ ಇಲ್ಲ ಹಾ
ರೇರು ಅಪರೂಪ ಎಲ್ಲಾ ಒಂದ್ ಜನ ಕಮಲಿ ಇರೋದು
ಹ ಇಯ್ಯೋ ಎಲ್ಲಂದ್ೂ ಈ ಟಿವಿಯ ಎಲ್ಲ ಯಾವಾಗಾದ್ೂ ಯಾವ್ದಾದ್ರು ಫ್ಯಾಮಿಲಿ ನೋಡುವಾಗ ಎಷ್ಟು ಆಯು ವೆ ನ ಮನೆ ಆಹ ಅಕ್ಕಪಕ್ಕದಲ್ಲಿ ಅವರು ಕೂಡೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಏನಾದ್ರು ಒಂದ್ ಫಕ್ಷನ್ ಆದ್ರೂ ಕೂಡ ನೋಡಕ್ ಬರೋದಾಗ್ಲಿಲ್ಲ ಹುಷಾರ್ಲ್ದಾಗ ನೋಡಕ್ ಬರೋದಾಗ್ಲಿ ಏನಾದ್ರು ಫಂಕ್ಷನ್ ಗಳು ಇದ್ರೆ ತುಮ ಪೂರ್ತಿ ಜನ ಬರೋದಾಗಿರ್ತನೆ ಅವೆಲ್ಲ ಇಷ್ಟು ಚೆನ್ನಾಗ್ ಅನ್ಸುತ್ತೆ ಒಂದೇ ಗಣಪತಿ ಇಟ್್ರರು ಸಹಿತ ನೋಡ ಬಂದಿರ್ತಾರೆ ಕೆಲವರು ಅಷ್ಟು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಈಗ ಎಲ್ಲೋ ಜಾಸ್ತಿ ಸಿಗದ ಇಲ್ಲ ಬಾಳ ಅಪರೂಪ ನೋಡಕ್
ನಮ್ಮ ಮನೇ ಹಂಗೆ ಇರ್ತತಿ ಇವಾಗ ಜಾಯಿಂಟ್ ಫ್ಯಾಮಿಲಿ ಆಗಿರೋದ ಅ ಯಾರು ಬರಲ್ಲ ಹೋಗಲ್ಲ ನಿಂಗ್ ಹಂಗಿದೆ
ಈ ಬಾಳ ಡಿಫ್ರೆನ್ಸ್ ಕ್ರಿಯೇಟ್ ಆಗ್ಬಿರ್ತಾವ ಈಗಂತ ಇವಾಗಿನ್ ಜನ್ರೇಷನ್ನೇ ಹಂಗಗಿದ್ದೇನೋ ಗೊತ್ತಿಲ್ಲ
ಅವ್ರಗ್ ಗೊತ್ತೇ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಅಂದ್ರೆನು ಹೇಗಿರುತ್ತೆ ಯಾಕ ಮಾಡಬೇಕಲ್ಲ ಜಾಯಿನ್ ಫಾಮಿಲ್ಲ ಅಂತನ ಗೊತ್ತರ ನವು
ಹಾ ಅದೇ ಹಂಗಗೆ ಆಗಳ್ತಾರ
ಹ್ಮ್ ಹ್ಮ ನೀವ ಎಷ್ಟ್ ಚೆನ್ನಿದ್ದೀರ ಅಕ್ಕ ನಿಮ್ಮ ಮನೇೆಯಲ್ಲಿ
ನಮ್ಮ ಮನೇಲಿ ಎಂಟ ಒಂಬತ್ತು ಜನ ಇದೀವಿ ಅಂದ್ರೆ ಈಗ ನಮ್ಮ ಅಕ್ಕ ಬಾವ ಅವರು ಹ ಕಂಪ್ ನೋಡ್ತಿದೆ ಈಗ ಸ್ವಲ್ಪ ಸಣ್ಣ ಪುಟ್ಟ ಜಾಸ್ತಿ ಸಾಕಿವಾಗ ಜಗಳಕ್ಕೆ ಏನ್ಂದ್ರೆ ಸಣ್ಣ ಪುಟ್ಟ ಮಾರ್ಕಳೆ ಸಾಕು ಏನು ಬಾಳ ದೊಡ್ಡ ಜಗಳ ಮಾಡದೆ ಬೇಡ ಸಣ್ಣ ಪುಟ್ಟ ಮಾತ್ ಸಾಕು
ಹೌದು ಸಣ್ಣ ಪುಟ್ಟ ಮಾತ್ಕಣ ನಾ ತಮಾಷೆ ಆಗಿ ತ ಮಾತಾಡಿರ್ತೀವಿ ತಮಾಷೆ ತಗೊಳಲ್ಲ ಸೀರಿಯಸ್ ಆಗೇ ತಗೋತಾರ ಅದನ್ನ ಹಾಗೆ ಹಾ
ಸಮಯ ಸೆನ್ಸ್ಟ
ಹಾ
ಸೀರೆಸಕ್ ತಗೊಂಡ್ಬಿಡ್ತಾರೆ ಅದು ಒಂದ್ ಒಬ್ರ ಕಿವಿ ಹೋಗಿ ಇನ್ನೊಬ್ರಿ ಇನ್ನೊಬ್ರ ನ ಮತ್ತೊಬ್ರಿಗೆ ಹಂಗಾಗಿ ಜಗಳ ಹತ್ಬಿಡ್ತವು
ಹಾ ಹಂಗಾಗಿ ಜಹಳ ಏನೋ ಹೇಳಿದಾರ ಬಿಡು ತಮಾಷೆಗೆ ಅಂತ ತೊಗೋದಿಲ್ಲ
ಹ ನಮೇಲೆ ದೊಡ್ಡವರು ದೊಡ್ಡವರು ಅಂದ ಡ್ ಕುಟುಂಬದಲ್ಲಿ ಇದ್ದಾಗ ಒಂದ್ ಮಾತ್ ಹೆಚ್ಚು ಕಡಿಮೆ ಅಂದ್ರು ತಚ್ಕಳಂತ ಪೇಶೆನ್ಸ್ ಇರ್ತಿತ್ತು ಅವಾಗೆಲ್ಲ ಇವಾಗ ನಮಗ್ ಯಾಕಂದೆ ಹಂಗ್ದೆ ಹಿಂಗದ್ದೆ ಅಂತಾನೆ ಈ ದೊಡ್ದೋಡ್ಡರ ಸ ದೊಡ್ಡರ ಹಾ ಹಾಚ್ಚಕರಿತೀವಿ ಕಣಣ್ಣ ಅವ್ರೇನೋ ಮಾತಿಗೆಿಳಿದ್ರು ಸಹಿತ ತಳ್ಕೊಳಕೆ ಆಗತ್ತ ಅವ್ರು ಹಂಗಾಬೀಡುತ ಆಮೇಲ್ ಬರ್ತಾ ಬರ್ತಾ ಅವ್ರು ವಯಸ್ಸಿಗೊಂದು್ ಮರ್ಯಾದೆ ಆಮೇಲೆ ಅವರು ಹಿಂಗ ಹ ಏನು ಕುಂತು ಕೇಳೋ ಅಷ್ಟೆ ಪೇಶನ್ಸ ಉಳ್ದಿಲ್ಲ ಇವಾಗ
ಹೌದು
ಕೆಲ್ಸ ಕೆಲ್ಸ ಅದು ಇದು ಅನ್ನೋದ್ರಲ್ಲೇ ಆಮೇಲೆ ಹೋಗುತ್ತ ಅನ್ನೋದು ಗೊತ್ತಾಗಲ್ಲ
ಒಂದ್ ದಿನ ಕುಟುಂಬದ ಜೊತೆಗ ಇದ್ ಎಷ್ಟೋ ರಿಲೀಫ್ ಅನ್ಸುತ್ತ ಅಂತ್ದು ಯಾರ್ ಜೊತೆಗ ಇರಾಕ್ಕೆ ಟೈಮ ಸಿಗತ್ತ
ಹೌದಾ
ಅಬಿ ಹಾ ಹಂಗ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ ಕುೂತ್ಕೊಂಡು ಜೊತೆಗೆ ಟ್ರಿಪ್ ಹೋಗೋದು ಜೊತೆಗೆ ಕೂತ್ಕೊಂಡ್ ಊಟ ಮಾಡೋದು ಆಮೇಲೆ ಮಾತಾಡ್ತಾಗ ಬರೋದು ಅರಟೆ ಹೊಡೆಯೋದು ಎಸ್ಟ ಚೆನ್ನಾಗಅನ್ಸುತ್ತೆ ಎಲ್ಲರೂ ಜೊತೆಗ್ ಕುೂತ್ಕೊಂಡು ಮಾಡದುಡಿಯದು ಊಟ ಮಾಡೋದು ಹಬ್ಬ ಹಬ್ಬ್ದ ಊಟ ಎಲ್ಲರ ಜೊತೆಗ ಮಾಡೋದು
ಹ್ಮ ಅಕ್ಕ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಮ್ಗು ತುಂಬಾ ಇಷ್ಟಾನೆ
ಹಾ ಅಲ್ಲಾ ಹಬ್ಬಗಳು ಬಂದ್ರೆ ಎಲ್ಲಾನು ಎಲ್ಲರ ಮನೆಗೂ ನಾವು ಹೋಗ್ಬೋದು ನಮ್ಮ್ ಮನೆಗೂ ಎಲ್ಲರೂ ಹೊರಬೋದು ಹಾ ತರ ಬಂದ ವಿಬೇ ಬೇರೆ ಫ್ಯಾಮಿಲಿ ಎಲ್ಲ ಸೇರದಾಗ
ಗಲಾಟೆ ಜಾಸ್ತಿ ತಮಾಷೆ ಎಲ್ಲಾ ಇರುತೆ
ಹಾ ಹಾ ಅದೇ ಮತ್ತೆ ಎಲ್ಲಾರ ಜೊತೆ ಕುಂದು ಊಟ ಮಾಡದು ಖುಷಿನೇ ಬೇರೆ ಇರುತ್ತದೆ ಹ ಆಮೇ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ನೀನ್ ಬೇಕಾದ್ರೆ ನೋಡಬೇಕ ಹಾ ಸಪ ಸಪ ಪ್ರೇಮಾಗ ಖಾಲಿ ಇದ್ದಾಗ ಟೈಮ್ ಬೇಗ ಬೇಗ ಹೋಗ್ತಾ ಇರುತ್ತ ಏನ್ ಕೆಲ್ಸ ಮಾಡಿದ್ರುನು ಅದೇ ಫಾಮಿಲಿ ಸ ೈಮ ಸ್ಪೆ ಬೇಕ ಫ್ಯಿಲಿ ಜೊತೆಗಾಗ ಟೈ್ ಸ್ಪೆಂಡ್ ಮಾಡ್ ಮಾಡತಾ ಬೆಳಗ್ಗೆ ಆಗಿದ್ದು ಗೊತ್ತಾಗಲ್ಲ ಮಧ್ಯಾಹ್ನ ಸಾಯಂಕಾಲ ಆಗಿದ್ದು ಒತ್ತಾಗ ಈಗ ಮಾತಾಡ್ತಾ ಕುತ್ ಬಿಿಡ್ತೀವಲ್ಲಾ ಒಬರಿಂದವರಿಗೆ ಅಮ್ಮ ಅಂಗೆಂದ ಹಾ ಹಾ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರ ಬಗ್ಗೆ ನ ತಿಳ್ಕೋಬಹುದು ನಮ ಬಗ್ಗೆ ಅವ್ರು ತಿಳ್ಕೋಬಹುದು
ಹ್ಮ್ ಹ್ಮ್
ನಮಗೂ ಎಲ್ಲಾ ಅದೇ ತರ ಇಷ್ಟ ಅ ಬೇಸ್ಮೆಂಟ್ ಅಲ್ಲೇ ಮಕ್ಳಿಗೆ ಸ್ವಲ್ಪ ಫ್ಯಾಮಿಲಿಯ ಅವ್ರ ಹೆಿಂಗೆ ಏನು ಹೆಂಗಿರುತ್ತೆ ಅನ್ನೋದನ್ನ ನಾವೇ ಕಲ್ಸ್ಕೊಟ್ಬಿಟ್ರೆ ಮುಂದೆ ಮಕ್ಳಿಗೆ ಅನ್ಕೂಲ
ಹೌದಕ್ಕ ನಾವೇ ಇವಾಗ ಹೇಳ್ಕೊಡ್ಲ ಅಲ್ರಿ
ಹಾ
ತಿಳ್ಕೊಳೋದಿಲ್ಲ ನಮ್ಗ ಇದ್ನೆಲ್ಲ ಹೇಳ್ಕೊಟ್ಟಿಲ್ಲ ನಮ್ಮ್ ಪಪ್ಪ ಮಮ್ಮಿ ಅಂತಾರೆ
ಹಾ ಅದೇ ಮತ್ತೆ ಎಲ್ಲಾದ್ರೂ ಸಡನ್ ಆಗಿ ಬೇರೆಯವ್ರ ಮನೆಗ್ ಕರ್ಕೊಂಡ್ ಹೋದ್ರು ಕೂಡ ಪ್ರಾಬ್ಲಮ್ ಆಗ್ಬಿಡತ್ತೆ ಅವಾಗ ನಮ್ಗೆ ಅಂತಾರೆ ಹೊರ್ತು ಮಕ್ಳಿಗನ್ನಲ್ಲ
ಹ
ತಂದೆ ತಾಯಿಗಳು ಏನು ಹೇಳ್ಕೊಟ್ಟಿಲ್ಲ ಅಂತಾನೇ ಅಂದಬಿಡ್ತಾರೆ ಹೌದಾ ಹಲೋ ಹಲೋ ಹಲೋ